ಎಲ್ಲಿ ಹೊರಗೆ ಕುಂತಿಯ ಎಲ್ಲಿ ಕುಂತಿಯ ಮತ್ತ್ ತಿಂದೋಗಿ ಮತ್ತ್ ಗಾಡಿಯಾಗ ಎಲ್ಲ ಕುತಿದೀನಿ ಅಂದಲ್ಲ
ಹಾ
ಲೈಟ್ ಬಂದನಲ್ಲ
ಗಾಡಿ ಚಾಲು ಮಾಡಿದೇನ ನೀ
ಪೂರ ಚಾಲು ಮಾಡಿಲ್ಲ
ಹ್ಮ್
ಹ್ಮ್
ಹಾ ಹಾ
ಚಾರ್ಜ ಇಲ್ಲ ಚಾರ್ಜಿ ಇಟ್ಟು
ಹೇಳಿ ಯಾವುದೇನು ಇಂಪಾರ್ಟೆಂಟ್ ಇಲ್ಲ ಮುಂಜಾನೆ ಇಡೋಕ್ಕೆ ಭಾವ
ಹ್ಮ್ ಎಷ್ಟ ಐತಿ ಚಾರ್ಜ್
ನತಾರ
ಹಾಕವಾ ಆರಾಮ
ಹ್ಮ್
ಈ ಕೋಳಿ ಆಟಲಗಿದೆ
ಹ್ಮ್ ಒಂದ ನಲ್ಕನೂರು ನಾರಾ
ಸಾರನ ಎದರ್ಕಲ್ಲ
ಹ್ಮಞ ಅದು ಇಟ್ಟು
ಏ ಮಾಡಾರಿದರು ಸತ್ತು
ಅಲ್ಲ ಮನ್ನೆ ಒಂದು ಮುನ್ನೂರು ನಾಲ್ಕು ಆಗ
ಹ್ಮ್ ಹ ಒಬ್ರ ಬಂದ್ಟ್ಟು ಹಯ್ತಾರ
ಹ್ಮ್ ನೀ ಹಂಗಾನ ಹಯ್ತಾರ ಹಟ್ರು ಒಮ್ಮೆಯಟ ಅವನು ಹಯ್ತಾರ
ಹೆ್ಯಾಂಗ ಒಂದ ಕೊಡ್ತಿರ್ ಕೋಳಿ
ಕೋಳಿ ನಾಕುನೂರ ಐದುನೂರ ಒಂದು ಆರ್ನೂರ ಕೊಯ ಸ ನದಾವ ಹುನ್ಚ ತುಡ್ಡುಬದಾವ
ಹೊರಿಗ ರೇಟ ಕೊಡ್ತಿೀರ ಏನ್ ಮಾಡ
ನಾರಿಯನು ರೇಟಂಗ
ಅವ್ ಹೊರಗೆ ಹೆಂಗ ಮಾಡ್ತಾರದರ್ಲ್ಲಾ ಹಂಗಗೆ
ತ್ತ ಅರನೂರು
ಹ್ಮ್ ನೀ ಸಣ್ಣ ಪಿಳಿಯಾಟದ
ಹೇಳೇಳಿಲ್ಲ ತರವಾಗಿಕ ನ ಇನ್ನು ತರವಾಗಿಕ ನ ಔಟು ಅದಲ್ಲ
ಹ್ಮ
ತ್ತರ್ಸ ಹ್ಮ ಹ್ಮ್ ಒಂದ್ ತಿಂಗಳ ಆದ ನೂರು ರೂಪಾಯ
ಹ್ಮ್
ಒಂದ್ ದಿವ್ಸ್ದು ಆದ್ರ ಇಪ್ಪತ್ತೆಂಟ ನಲ್ಾರ
ಹಣ ಸ್ಣುವ ತರರು ಪಡ್ಲಾ
ಹ್ಮ್
ನಾನು ಒಂದ್ ಮತ ಒಂದ ಒಂದ್ ಸಾವಿರ ಹತ್ತು ತೋ
ಹ್ಮ್
ಎಟಿ ಆಡಸ ಹಡಿ ಹೊಟ್ಟ ಜಾಗಯಲ್ಲ ನಿಮದ ಮೂರ್ ಸಾವಿರ ಮತ್ತ ಒಂದ್ ಹದ್ನೈದುನೂರ ತರದು ನ ಹುಟ್ಟು ಹುಟ್ಟ್ದು ಬಾಳ ಕರ್ಚದಾನ ಸಸ್ತಾ ಹಾವನಾ
ಏನೋ
ಅವ ಊಟ ಅವ ಕಖಾಳ ಆಾಗಿಿಲ್ಲ
ಯ ಅವಕ ಫುಡ್ ಅದ ಅವರ ಕೊಡ್ತಾರ ಅವಾ ತಟಾ ಹ್ಮ
ಫ್ರೀ ಕೊಡ್ತಾರ
ಹಗೆ
ಮತ್ತ
ಅವರ್ದ ಫುಡ್ ಐತಿ ಅವ್ರ ಕೊಡ್ತಾರ ಅದ ರೋಪಿ ಜಾಸ್ತಿ ಇರ್ತೈತಿ
ಹ್ಮ್
ಹ್ಮ್ ನಂಗೈ ಹೊರಗೆ ಹೊರಗೆ ನಾ ಕಾಲಂದು ಹಾಕುದು
ಹ್ಮ್ ಅಲ್ಲ ಅವ ತುಟ್ಟಿದಾವ ನಾಣ್ಯ ಕಾಳ
ಹ್ಮ್ ಅವ್ನ ಮೊದ್ಲು ಅವ್ರಾಗ ಫುಡ್ ಕೊಡ್ತವಾರ ಅವನ ತರ್ತಿತ್ತ ಯಾನ ಮಾಡತೀನೋ. ರಕ್ ಬಾಳ ಕತ್ಯಾದ್ರ್ದ ಅದಕ್ಕೆ. ನಿಮ್ಮು ಗೊಂಜಾಳ ತೊಂದೇವ ನಾವು.
ಹ್ಮ್.
ಈಗೀಗ. ಈಗ ಒಂದು ಇಪ್ಪತ್ತು ದಿನ ಆಯ್ತ್ ನೋ ಗೊಂಜಾಳ ಹಾಕಕೈತಿ.
ಮೂರ ತಿಂಗಳ ಮೇಶಿಗಿ ಅಗಿ. ಇನ್ನ್ ಮ್ಯಾ ಹಂಗತ ಒಕ್ಕವ ಹೆಂಗಿದ್ರು ಅತ್ತೇಳ. ಒಂಜಳ ಆಕ್ಕಿ ಅವನ ಬೇರೆ ಬೇರೆ.
ಹ್ಮ್.
ಗೊಂಜಾಳ ಏನ ಹಸಿವ ಹಾಕ್ತಿರೋ ಯಾವ ಒಣಗಿದ್ ಮ್ಯಾಗ ಹಾಕ್ತಿರೋ.
ಒಣಿಗಿರಿನಕ ಗಿರ್ಮಿಯಾಕ ಶೇ ಸಣ್ಣ ಮಾಡ ಆಕುದು.
ಎಟ್.
ದಿಪ್ಪನು ಸದ್ಯಕ್ಕ ದಿಪ್ಪಾನು ಒಡಸುದ. ಹ್ಮ್.
ಚಲೋ ಅಳ ಅಣ್ಣಾ.
ಹ್ಮ್.
ನೀರ ನಂಗ ಇಟ್ಟ ನೋಗ.
ಕ್ಯಾನ್ ಅದಾವ.
ಹ್ಮ್ ಅಲ್ಲಿಯ ದೊಡ್ಡ ದೊಡ್ ಇವ ಜೋತ್ ಬಿಟ್ಟೇರಿ ಲಾ.
ಹೊಟ್ಟೆ ಆಾಕ್ತಿರನ್ ತೋರ್ತಿವ್ರ.
ಅವ ಜೋತ್ ಕುಟ್ಟಿಗಳ ಡಬ್ಬಿ ಗತೇ. ಆದ್ರಾಗ ಹಾಕೋದ.
ಹ್.
ಹ್ಮ್ ಮತ್ತ. ಮಕ್ಕೋತೆನ್. ಹತ್ತೂವರೆ ಹನ್ನೊಂದ ಲಾಸ್ಟ್. ಕರೆಂಟ್ ಒಂದಿಲ್ಲ ತಲ್ಲಿ.
ಸೊಳ್ಳೆ ಅದಾವ ಏನ್ ಅಲ್ಲಿ.
ಒಳಗ ಜಾಸ್ತಿ ಹೊರದ ಆದ್ರ ಗಾಳಿಗೆ ತಂಪ ಗಾಳಿ ಬಿಸ್ತೈತಿ ಕಡಿಯಂಗಿಲ್ಲ.
ಮನಿ ಮ್ಯಾಗ ಮಕ್ಕೊ ಬೇಕ ಲಾ ಅದ ಚಲೋ. ಅದ ಮ್ಯಾಲ ಹೋರಿ.
ಹ್ಮ್.
ನಾವು ಮೊದಲು ಮಕತಿದ್ವಿ ಮ್ಯಾಲ ಈಗ ಇಲ್ಲ ಇಲ್ಲ.
ಹ್ಮ್.
ಬಾರ .
ಹ್ಮ್.
ನನ್ನ ಕಡೆ.
ಎಳೆ ಬೀಸಲು ಬಂದದ ಎಚ್ಚರ ಅಗಾವಲ್ದು ಬಿಸಿಲು ಬೀದರ ಅಂಗ ಮಸುಕು ಹಾಕಿ ಮಲಕೊಂಡು ಬಿಡ್ಡು.
ಹ್ಮ.
ಹಂಗ ಗಾಳಿ ತಂಪ ಗಾಳಿ ಬಿಸತಾ ಇರತೈತಿ.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
ಹ್ಮ್ ಹ್ಮ್ ಹಕ್ಕೋಗ ಲೈಟ್ ಇಲ್ಲ.
ಒಳಗೆ ಏನ್ ಮಾಡ್ತೀರಿ ಅರಾಮ್ ಮೇಲೆ ಮಕೋರಿ.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
ಯಾವಾಗ ಮಲಕೋವಾ ನಾ ಮಕೊಂತನ ಒಟ್ಟ ಹರ್ಷನ ಗುಡ ಹಾಟ ಮಾತಾಡಿ.
ಇಲ್ಲ ಸಪ್ರೇಟ್ ರೂಲ್.
ಹ್ಮ್ ನಿನಗ ಏನು ಸೆಪರೇಟ್ ರೂಮ್ ಆಯ್ತಿ ಮಲ್ಕಾಂತಿ. ಹ್ಮ್.
ನಿಮ್ ಮೂರ್ ರೂಮದಾವ ಎರಡು ರೂಮದವ.
ಮೂರು.
ಹ್ಮ್.
ಏನಾಯ್ತು. ಇಲ್ಲಲ್ಲ. ಒಳಗ ಒಂದ್ ಬಾತ್ರೂಮ್ ಒಂದ ರೀತಿಯ ಟಾಯ್ಲೆಟ್ ಸೆಪ್ರೇಟ್. ಹೊರಗ ಟಾಯ್ಲೆಟ್ ಬಾತ್ರೂಮ ಇತ್ತು ಜಾಯಿಂಟ್ ಆಗಿ.
ಹ್ಮ್. ಹ್ಮ ಅಟ್ಯಾಚ್ ಹೋಗೋಕ್ಕೆ ಮಾಡಿದರ ಬಾತ್ರೂಮ್.
ಒಂದು ರೂಮಿಗೆ ಅಟ್ಯಾಚ ಆವ ಅಂತ ಮಾಡಿದೆ ಹೇಳ.
ಹ್ಮ್ ನಿಮವ ಮೂರ ಅದಾವ ಬಾತ್ ರೂಮ್ ಟಾಯ್ಲೆಟ್ ನಮವ ಎರಡದಾವ.
ಹ್ಮ. ನಮದು ಪುರ ಹೊರಗ ಒಂದ್ ಸಪ್ರೇಟ್ ಆಯಿತ.
ಹ್ಮ್.
ಏ ಇಲ್ಲೇ ನಮ ಕಂಪೌಂಡಗೆ ಅಂತಲೆ ಸೆಡ್ ಅಡಕತೀನಿ ಹೊಸದು.
ಇನ್ನೊಂದು ಎರಡು ತಿಂಗಳ.
ಇಲ್ಲೆ ದನ ಅವು ಕಟ್ಟೋದು ಮೇವು ಹಾಕೋದು. ಈ ಉಳಾಡಿ ಅನೇಕರ ಓಳಾಡಿ ಹೋದ ಮ್ಯಾಗ.
ಹ್ಮ್.
ಮ್ಯವು ಹಾಕ್ತಾರ.
ಹ್ಮ್.
ಅವು ಬೆಳಬೇಕು ಅಂದರ ಮತ ಒಂದು ನಾಲ್ಕು ಚಿಲ್ಲ.
ಹ್ಮ್. ಆಯ್ತು ಇತ ಮಕತ್ತ ನಾನು.
ಹಾ ಆಯ್ತಾ
ಇಲ್ಲ
ಮಕ್ಕೊ ಮಕ್ಕೊ
ಹ್ಮ್